ಹಲೋ
ಅಲೋ ಏನ್ ಮಾಡ್ತಿದ್ರಿ
ಹ್ಮ್ ನಾಷ್ಟ ಮಾಡನ್ ಬರ್ರಿ ನಾಷ್ಟ ಆಯ್ತಾ ನಿಮ್ದು
ನಾಷ್ಟತ ಆಯ್ತು ಏನಿಲ್ಲ ಗಿಡ ಬೆಳೆಸ್ತಾ ಇದ್ವಿ
ಹ್ಮ್ ಹ್ಮ್ ಹಾ ಮತ್ತೇನ್ ಮಾಡ್ತಿದ್ದೀರಿ ಇದು ನಾಷ್ಟ ಏನ್ ಮಾಡಿದ್ರಿ ಹಲೋ ಹಲೋ
ಕೇಳಸ್ತಿದೆನಾ ಕಾಳಪಲ್ಲೆ ಕಾಳುಪಲ್ಲೆ ರೊಟ್ಟಿ ಪಾಲಕ್ ಸೊಪ್ಪು ಅ ಸಾಂಬರ ರ್ಮಾಡಿದ್ರು ಅನ್ನ ಸಾಂಬಾರ್ ಊಟ ಊಟ ಮಾಡಿ ಕುತ್ಕೊಂಡಿದ್ದೀ ನೋಡ್
ಹೌದ
ಹ್ಮ್
ಹೌದು ನಾನ್ ಮರ್ತ್ಬಿಟ್ಟಿದ್ದೆ ನಿಮ್ ಗಿಡಗಳೆಲ್ಲಾ ಹೆಂಗಿದವು ಎಲ್ಲಾ ಚೆನ್ನಾಗ್ ನಡೆಸ್ಸತಿದೀರಾ
ಹಾ ಗಿಡಗಳೆಲ್ಲ ಚೆನ್ನಾಗದವು ನಾವ್ ನೋಡ ಮುಂದೆ ಮನೆ ಮುಂದೆ ನಮ್ಮ ಮನೆ ಜಾಗ ಇದೆ ಸ್ವಲ್ಪ ನಾವ್ ಅಲ್ಲಿನ ಎಲ್ಲಾ ಬೆಳೆಸ್ತೀವಿ ಅಂದ್ರೆ ಅಲೋವೆೆರಾ ಗಿಡ ಹೂವಿನ ಗಿಡಗಳು ಹೂವಿನ ಗಿಡಗಳಾದ್ರೆ ನಾವು
ಲೋಳ್ಸರ ಹೌದಾ
ಹ ಮೇಲೆ ಮುಂದೆ ಆದ್ರೆ ಮೊದ್ಲು ಇದ್ದಿಲ್ಲ ಅದ ಇವಾಗ ಒಂದು ವರ್ಷದ ಒಂದು ವರ್ಷ ಒಂದವರೆ ವರ್ಷ ಹಿಂದೆಯಿಂದ ಟೊಮ್ಯಾಟೊ ಹೂ ಮತ್ತ ಹಸೆ ಸ್ವಲ್ಪ ಮೆಣಸಿಕಾಯಿ ಸೊಪ್ಪುಗಳು ಕೊತ್ತು ಮೇರೆ. ಅವೆಲ್ಲಾ ಮನೆ ಮುಂದೆನೆೇ ಇವಾಗ ನೆಟ್ಟಿವದನ್ನೆಲ್ಲ ಹಾಗೆ. ಹಾ ಹೋಗತ್ತಾ ಹೋಗತ್ತಾ ಅವವಾಗ ಅದರ ಅದ್ರನ್ನ ನೋಡೋದು ಹಂಗೆಲ್ಲಾ ಮಾಡ್ತೀನಿ.
ಹೌದು ಮನಸ್ಸು ಶಾಂತಿ ಆಗುತ್ತೆ.
ಹೂ ಗಿಡಗಳು ಮುಂದೆ. ಇದು ಮನಸ್ಸು ತುಂಬಾ ಶಾಂತಿ ಆಗಿರತೈತಿ ಯವ್ವ. ನಮ್ಮ ಸುತ್ತಮುತ್ತ ಗಾಳಿ ಅವೆಲ್ಲ ಚೆನ್ನಾಗ್ ಬರ್ತಿತ ಅಲ್ಲಾ.
ಹೂ ಅದು ಹೇಳ್ತಾರಲ್ಲ ಆಕ್ಸಿಜನ್ ಎಲ್ಲಾ ಸಿಗುತ್ತ ಅಂತ ನಿಜಾ.
ಹೌದು ಒಳ್ಳೂ ಆಕ್ಸಿಜನ್ ಸಿಗುತ್ತೆ. ಆಮೇಲೆ ಇವಾಗ ಇವಾಗ ಎಲ್ಲಾ ಪರಿಸರನೇ ಹಾಳಾಗಬಿಟ್ಟೈತಿರಿ. ಪರಿಸರಾ - ಪರಿಸರ ಅಂದರೇ ಏನು ನಮ್ಮ ಸುತ್ತಮುತ್ತ ಇರೋ ಗಾಳಿ ನೀರು ಮಣ್ಣು ಮರಗಿಡಾ ಪ್ರಾಣಿ ಪಕ್ಷಿ ಅವೆಲ್ಲ ಒಟ್ಟೆ ಒ ಒಟ್ಟಿಗೆ ಇದ್ರೇನೆ ಅದನ್ನ ಪರಿಸರ ಅಂತಾರಲ್ಲ.
ಹೌದು.
ಇವಾಗ ಯಾವ ಶುದ್ಧ ಗಾಳಿ ಇಲ್ಲ. ಚೆನ್ನಾಗಿರೋ ನೀರ ಇಲ್ಲ. ಮರ ಗಿಡಗಳು ಜಾಸ್ತಿ ಇಲ್ವೇ ಇಲ್ಲ. ಆಮೇಲೆ ಪ್ರಾಣಿ ಪಕ್ಷಿಗಳು ಕೂಡ ಇವಾಗ ಇಲ್ಲ. ಇದೆಲ್ಲಾ.
ನಾವೇ ಚಿಕ್ಕ ಮಕ್ಕಳ ಇದ್ದಾಗ ಗುಬ್ಬಿಗಳೆಲ್ಲ ಬರ್ತಿತ್ತು ಇವಾಗ ಗಾ ಪೋ ಇದನ್ನ ಯೂಸ್ ಮಾಡಿ ಮಾಡಿ ಫೋನ್ ನಾ. ಜಾಸ್ತಿ ಗುಬ್ಬಿಗಳು ನೋಡೇ ಇಲ್ಲ ನಾನ ಎಷ್ಟು ನಾನ್ ಸಣ್ಣಕ್ಕಿ ಇದ್ದಾಗ ನೋಡಿದ್ದೆ.
ಹೌದ ಹೌದು.
ಒಂತರಾ ನಾವು ಚಿತ್ರ ಬಿಡಿಸಿ ಮನಿ ಒಳಗ ಹಾಕೇ ಬೇಕಂತರಲ್ಲ.
ಹೌದು ಹೂ ಇವಾಗ. ನಮಗೆ ಜೀವನದಲ್ಲಿ. ಚೆನ್ನಾಗ ನಮ್ಮ ಆರೋಗ್ಯ ಆರೋಗ್ಯ ಮನಸು ಎಲ್ಲಾ ಚೆನ್ನಾಗಿ ಇರಬೇಕು ಅದು ಅಂದ್ರೆ. ಶುದ್ಧ ಗಾಳಿ ಇರಬೇಕು. ಕುಡಿಯೋದಕ್ಕ ನೀರು ಮತ್ತೆ ನೀರ ಇದ್ರೆ ಆಹಾರ ಕೂಡ ಶುದ್ಧವಾಗಿರುತ್ತ ಹೌದ ಅಲ್ಲ. ನೀರಿಂದಾನೇ ನಾವು ಅಡುಗೆಗಳು ಮಾಡೋದು ನೀರ ಬಳಸಿ. ಹೂ.
ಒಳ್ಳೇದ.
ಗಿಡಗಳು ಬೆಳೆದು ನಾವು ಶುದ್ಧ ಆಗಲ್ಲವೂ ನೀರ ಅಂತು ತುಂಬಾ ಮುಖ್ಯವಾದದ್ದು ಆದರೇ ಆ ನೀರನ್ನ ಇವಾಗ ನಾವು ಫುಲ್ ಕಲ್ಮಶ ಮಾಡಬಿಟ್ಟೀವಿ. ಆಮೇಲೆ ಒಂದೊಂದ್ಸರ್ತಿ ಅಂದ್ರೆ ಸಮತೋಲನ ಇರೋದಿಲ್ಲ ಅಂದ್ರೆ. ಒಂದ ಒಂದ್ಸತಿ ಮಳೆ ಹೆಚ್ಚು ಬಂದ ಬಿಡ್ತೈತೆ. ಒಂದ ಒಂದೊಂದ್ ಕಡೆ ಮಳೆನೆೇ ಬರೋದಿಲ್ಲ. ಹೂ ಆತರಾನು ಇರ್ತತೆ ಆ ಈಗ್ ಪರಿ ಸರ ಅಂದರೆ. ಅದು ನಮಗ ಔಷಧಿ ಕೂಡ ಕೊಡುತ್ತಲ್ಲ.
ಹೂ.
ಹೂ ಇವಾಗ ಆ ಆತರದ ಗಿಡಗಳು ಕೂಡ ತುಂಬಾ ಕಡಿಮೆ ಆಗೊಗಿ ಬಿಟ್ಟವಾ. ಆಯುರ್ವೇದದ ಬಗ್ಗೆ ಇವಾಗ ಯಾರು ನಂಬೋದೇ ಇಲ್ಲಾ. ಆಯುರ್ವೇದದ್ದು ಆಸ್ಪತ್ರೆಗಳಿಗೆ ಇವಾಗ ಜನಗಳು ಹೋಗೋದೇ ಇಲ್ಲಾ.
ಹೌದು ಮೊದ್ಲು ಆಯುರ್ವೇದ ಅಂದ್ರ ನಮಗ ಏನು ಗೊತ್ತಿದ್ದಿಲ್ಲಾ ಇವಾಗ ನಮಗ ನಾವ್ ಆರನೇ ಸಮ್ಮಿಗ್ ಬಂದ ಮ್ಯಾಲೆ ಇವಾಗ ಆಯುರ್ವೇದ ಅಂತ ಒಂದು ಟಾ ನಮ್ಗ ಐತ್ ವಿಷಯ ಅದ್ರಿಂದ ಗೊತ್ತಾಗೆತಿ. ಎಷ್ಟ ಮಹತ್ವ ಆಯ್ತೇ ಔಷಧಿಗಳಿಂದ ಈ ತರಾ ಒಂದೊಂದ್ ಗಿಡದಿಂದ ಎಷ್ಟು ಔಷಧಿಗಳನ್ನ ನಾವು ತಯಾರ್ ಮಾಡ್ಬೋದು ಅಂತ
ಹೌದು ಇವಾಗ ನಮ್ ಮನೆಲೆ ಇರುತಲ್ರಿ ಎಲ್ಲಾ. ಜೀರಿಗೆ ಅಜ್ ಅಜ್ವಾನಾ ಅದ್ರ ಬಗ್ಗೆ ಅವು ನಮಗ್ ಏನ್ ಗೊತ್ ಲಾ ಈವಾಗ ಸಣ್ಣ ಪುಟ್ಟ ಸಮಸ್ಯೆ ಅಂದ್ರೆ ಹೊಟ್ಟೆ ನೋವು ಇವ ಇದು ತಲೆನೋವು ಅವೆಲ್ಲದಕ್ಕೂ ಮನೆಲೆ ಎಲ್ಲಾ ಮದ್ದು ಇರ್ತದೆ. ನಮಗ ಅದೇನು ಗೊತ್ತಿಲ್ದೇನೆ ನಾವು ಸುಮ್ನೆ ಆಸ್ಪತ್ರೆಗೆ ಹೋಗಿ ಅಲ್ಲಿಗೆ ಹೋಗಿ ಅದು ತೋರ್ಸಿ ಆ ಗುಳಿಗೆಗಳನ ನುಂಗಿ ಆ ಗುಳಿಗೆಗಳು ಸ್ವಲ್ಪ ಸ್ವಲ್ಪ ದಿನದ ಮಟ್ಟಿಗೆ ಕೆಲ್ಸಾ ಮಾಡ್ತವೆ. ಆಮೇಲೆ ತಕ್ಷಣ ಬೇರೆ ಸರತಿ ಇನ್ನೂ ಇನೊಂದ್ ಸರತಿ ಏನಾದ್ರು ಆ ನೋವುಗಳು ಕಾಣಸ್ಕೊಂಡ್ರೆ ಮತ್ತೆ ಗುಳಿಗೆನೆ ಅದನ್ನೇ ತಗೋಬೇಕು ಅಂತ ಅನಿಸ್ತದೆ.
ನಾವು ಮ ಮನೆ ಮದ್ದು ಎಷ್ಟು ತಗೊಂತೀವೋ ಅಷ್ಟು ಒಳ್ಳೇದು ಸ್ವಲ್ಪಾ.
ನಿಜಾ ಇವಾಗ ಒಂದ್ ಔಷದಿ ಔಷಧಿ ಒಳಗ ಅದು ಒಂದ್ ಔಷಧಿ ನಮಗ ಆರಾಮ್ ಮಾಡ್ಬೋದು ಅದ್ರೊಳಗ ಇನ್ನೊಂದ್ ಪದಾರ್ಥಗಳೆಲ್ಲಾ ಇರ್ತವಲ್ಲಾ ಅವು ನಮ್ಮ ಆರೋಗ್ಯಕ ಹಾನಿಕಾರ ಮಾಡ್ತಾವು.
ಹೌದು
ಇವಾಗ ಮತ್ತೆ ಅವು ಬೇಗ ಕೆಡಬಾರದ ಅಂತ ಅದ್ರ ಒಳಗೆಲ್ಲಾ ಇವ್ ಹಾಕಿರ್ತಾರ ಬೇಗ ಕೆಡ್ರಾಲ್ದಂತ ಅದು. ರಿಸರ್ವೇಟಿವ್ ಈ ತರದ್ದೆಲ್ಲಾ ಮತ್ತೆ ಅವೆಲ್ಲಾ ಮತ್ತೆ ಹದಗೆಡಸ್ತಾವು ನಮ್ಮ ಆರೋಗ್ಯನಾ
ಹುಂ
ನಮಗ ಇವಾಗ ಶುಂಠಿ ಐತೆ ಅಲ್ಲಾ ಐತೆ ಕೊತ್ತಂಬರಿ ಮತ್ತೆ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಿಂದ ಎಷ್ಟು ಉಪಯೋಗ ಐಯ್ತ ಗೊತ್ತಾ
ಹುಂ ಹೌದು ಹ ನಿ ಮ ಕೂದಲು ಬೆಳ್ಳದಲ್ಲಾ ಕೂದಲು ತುಂಬಾ ಬೆಳ್ಳಗಾಗೋದು ಕರಬೇವು ಅಲೋವೇರಾ ದಾಸವಾಳ ಹೂವು ಮತ್ತೆ
ನಮ್ ಸುತ್ತಮುತ್ತ ಪರಿಸತರದೊಳಗ
ಸ್ವಲ್ಪ ಹುಂ ನಾವ್ ನೋಡಿದಿವಲಾ ಸುಮ್ಮನೆ ಸಾವಿರಕ್ಕ ಸಾವಿರಾ ದುಡ್ಡ ಇಟ್ಟು
ಹಾ
ಆ ಕೊಬ್ಬರಿಣ್ಣೆ ಈ ಶಾಂಪೂ ಅದು ಇದು
ಇವೆಲ್ಲಾ ಹುಂ
ಆರೋಗ್ಯ ಸಮಸ್ಯೆಕ್ ಆಸ್ಪತ್ರೆಗೆ ಹೋಗ್ತಿಲ್ಲಾ
ಹೌದ
ಕೂದಲು ಸಮಸ್ಯೆ ಹುಂ ಮುಖ ಮುಖಾ ಮ ಸಮಸ್ಯೆ ಬಂದಿರೋದು ಅದಕ್ಕೆ ಹೋಗ್ತರ ಜಾಸ್ತಿ
ಇವಾಗಿನ್ ಪರಿಸ್ಥಿತಿ ಎಲ್ಲಾರ್ದು ಮನಸ್ಥಿತಿ ಹೆಂಗ ಆಗ್ಬಿಡ್ ಎಲ್ಲಾರದು ಮನ್ಷ್ಯರ್ದಂದ್ರೆ
ನಾವು ಒಳಗಲ್ ಆರೋಗ್ಯ ಹೆಂಗ ಇರ್ಲಿ ಮ್ಯಾಲೆ ಚೆನ್ನಾಗ್ ಕಾಣ್ಬೇಕು
ಹೌದು
ನಮ್ಮ ಆರೋಗ್ಯ ಒಳಗ ಅವ್ರಿಗೆ ನೂರಾರ ಕಾಯಿಲೆ ಇರ್ಲಿ ಅದೆಲ್ಲ ಮ ಮುಚ್ಕ್ತರ ಮ್ಯಲೆ ನಾನು ಎಲ್ಲರ ಮುಂದ್ ತೆಳ್ಳ ಕಾಣಬೇಕು ಅದಕ್ಕೋಸ್ಕರ ನಾನ್ ಬೇರೆ ಯಾವ್ದರ ಟಾಣಿಕ್ ತಗೋತೀನಿ ಇಲ್ಲ ನನ್ ಮಕ ಬೆಳ್ಳಗ ಕಾಣಬೇಕು ನಾ ಅದಕ್ಕೋಸ್ಕರ ಯಾವ್ದಾವ ಒಂದು ಮುಲಾಮತ್ಕಂತೀನಿ ಏನು ಉಪಯೋಗ ಬರಂಗಿಲ್ಲಿವವಲ್ಲ
ಹೌದು ಒಳಾಗಿಂದ ನಾವು ನಮ್ಮ್ ಶುದ್ಧ ಇದ್ರೆ ಹೊರಗಡೆನೂ ಬರದಿಲ್ಲ ಇವಾಗ ನಮ್ಗೆ ಲಿವರು ಕಿಡ್ನಿ ಅಲ್ಲಿ ಏನೇನೋ ಸಮಸ್ಯೆ ಇದ್ರೆ ಗುಳ್ಳೆಗಳು ಬರ್ತಾವ ಮುಖದ ಮೇಲೆ ಅದೆ ನಾವು ಅದನ್ನ ಚೆನ್ನಾಗಿವಿ ಕಣ ನಾವು ಆಹಾರ ಶುದ್ಧವಾದ ಆಹಾರ ಶುದ್ಧ ಗಾಳಿ ಶುದ್ಧ ನೀರು ಅವೆಲ್ಲ ತಗೊಂಡಿವ ಅಂದ್ರೆ ಅವೆಲ್ಲ ಮುಗಿದ್ಮೇಲೆ ಅವೆಲ್ಲ ಬರೋದು ಇಲ್ಲ ಕೂಲ್ ಹಚ್ಚೋದು ಇಲ್ಲ
ಟೊ ಸರಿಯಾಗಿ ನಿದ್ದೆ ಮಾಡಿಬಿಟ್ರೆ ಎಷ್ಟೊಕ್ಕೊಂದ ರೋಗಕ್ ಕಾಯಿಲೆಗೆ ಮದ್ದ ನಿದ್ದೆ
ಹ್ಮ್
ಚೆನ್ನಾಗ್ ನಿದ್ದೆ ಮಾಡಿ ನೀರ್ ಕುಡ್ದು ಊಟ ಮಾಡಿದ್ರೆ ಯಾವ್ ರೋಗಗಳು ಬರ್ತಾವ್ರೀ ಮೇರಾಯ
ಹ್ಮ್ ಇವಾಗ ಯಾರ್ ಮಾಡಿದ್ರ ಏನ್ರಿ ನಾವಂತೂ ಪರಿಸರ ಕಾಪಾಡ್ಬೇಕು ಅದಕ್ಕೆ ಹೆಚ್ಚು ಅಂದ್ರೆ ಹೆಚ್ಚು ಹೆಚ್ಚು ಮರಗಳನ್ನ ಅ ನ ನೆಡಬೇಕು ಮನೆ ಮುಂದೆನೆ ಎಷ್ಟೊಂದ್ ಜಾಗ ಇರುತ್ತಲ್ಲ ಹೆಚ್ಚು ಹೆಚ್ಚು ಮರಗಳನ್ನ ನೆ ನೆಡ್ಬೇಕು ಆಮೇಲೆ ಇವಾಗ ಪ್ಲಾಸ್ಟಿಕ್ ಬಳಕೆ ಎಲ್ಲ ನಿಲ್ಲಿಸಬೇಕು ಈ ಪೇಪರ್ ಆ ಬ್ಯಾಗ್ಗಳು ಕೈ ಚೀಲಗಳ್ಳೆಲ್ಲ ಬಂದಿದಾವಲ್ಲಾ
ಹ್ಮ್
ಅವನ್ ಜಾಸ್ತಿ ಬಳಸ್ಬೇಕು ಆ ನೀರ್ನ ಕೂಡ ಮಿತವಾಗಿ ಬಳಸಬೇಕು ತುಂಬಾ ಜಾಸ್ತಿ ಆಹ ಬೆಳೆಸಿ ತುಂಬಾ ಜಾಸ್ತಿ ಹ ಸುಮ್ಮನೆ ಖಾಲಿ ಬಿಡ್ಬಾರ್ದು ನೀರ್ನ ಕೊಡ
ಹೌದು ಮುಂದಿನ ನಮ್ ಪೀಳಿಗೆಗೆ ನೀರಾ ಇರಂಗಿಲ್ಲ ನಾವ್ ಈ ತರ ಮಾಡಿಕ್ಯಾಂತ ಹೋದ್ರ
ಹ್ಮ್ ಅದೇ ಅದೇ
ಹ್ಮ್ ನೀವ ನ ಹೇಳ್ರಿ ಮುಂದೆ ನಮ್ಮ ಮಕ್ಳಿಗೆ ಮೊಮ್ಮಕ್ಳಿಗೆ ಬಾಳ ಕಷ್ಟ ಅಕತೈತಿ ಅವ್ರಿಗೆ ಹಿಂಗಿರತ್ ನೋಡ್ರಿ ಒಂದು ಗಿಡ ಅಂತ ತೋರ್ಸೋ ಅಂತ ಪರಿಸ್ಥಿತಿ ಬರತ್ ನಮಗೆ
ಹ್ಮ್ ಆತರ ಬರ್ಬಾರ್ದ ಅಂತ ನಾವು
ಹ್ಮ್ ಎಲ್ಲರೂ ಸೇರಿ ಮುಂದ ನಡದ್ರ ಚಲೋ ಆಗುತ್ತ ಇದನ್ನ ಮುಂದ ವರ್ಸಕಂತ ಹೋದ್ರ ನಮ್ಮ ಭಾರತ ಹಿಂಗ ಉಳಿತೈತಿ ಹಿಂದ
ಹ್ಮ್
ಏನಿಲ್ಲ ನಾವ ನಮ್ ಕೈಯಲಿ ಆದಷ್ಟು ಪ್ರಯತ್ನ ನಾವ್ ಮಾಡೋವ
ಹ್ಮ್ ಇದು ಮಾನವೊಂದು ಇದು ಜವಾಬ್ದಾರಿಯಲ್ಲಿ ಪರಿಸರ ಕಾಪಾಡೋದು
ಹೌದು
ಮನುಷ್ಯರ ದುಟ್ಟಿದ ಮೇಲೆ ಅವ್ರ ಪರಿಸರ ಕೂಡ ಕಾಪಾಡ್ಬೇಕು ಯದಕಂದ್ರೆ ಪರಿಸರದಿಂದ ನಮಗೆ ಎಷ್ಟು ಉಪಯೋಗಗಳಿದಾವೋ ನಮ್ಮ ಸರ್ಕ್ ಅಷ್ಟು ಹಾನಿಗಳಾಗ ಆಗಿ ಹೋಗ್ತಾವ್ ಹಲೋ
ಅರಗಸ್ಕಣಕ್ ಆಗ್ಲೇ ಇರ್ದ ಇರಂತ ಸತ್ಯ ಇವು
ಹ್ಮ್ ನಾವವು ಪರಿಸರದಿಂದ ಎಷ್ಟು ಸಹಾಯ ತಗೊತಿದ್ದೀವು ನಾವು ಅಷ್ಟು ಪರಿಸರ ನ ಹಿಂತಿರುಗ ಅಷ್ಟು ಹಾಳು ಮಾಡ್ತಿದ್ದೀವಿ
ಹೌದು ಇನ್ನೊಂದು ನಾವು ದುಡ್ಡು ಕೂಡ ಉಳಿಸಬೋದ್ರಿ ಈ ತರಾ ಗಿಡ ಎಲ್ಲಾ ಬೆಳೆಸಿದ್ರ ನಾವ್ ಮೊದ್ಲೆಲ್ಲಾ ಒಂದ ಗಿಡ ಇದ್ದಿದ್ದಿಲ್ಲಲ್ಲ ಅವಾಗ ಎಲ್ಲದನು ಅಂಗಡಿಗೆ ಹೋಗ್ತ ತರ್ಬೇಕು ಒಂದ್ ಕೋತಂಬರಿ ಬೇಕು ಕರಬೇವ ಬೇಕಂದ್ರೂ ಕೂಡ ಇವಾಗ ಹಂಗಲ್ಲ ಇಲ್ಲೇ ಐತೆ ಮನಿ ಕಡೆನ ಪಲಾವ್ ಎಲೆ ಐತೆ ಕೊತಂಬರಿದ್ ಐತೆ ಕರ್ಬೇವದ ಐತೆ ಏನ್ ಬೇಕರ್ ಕಂತೀವಿ ಇಲ್ಲ ಅಡ್ಗೆ ಮಾಡ್ತೀವಿ ಚೊಲೋ ಅಲ್ಲ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೆ ನಾವು ಸ್ವಲ್ಪ ನಾವ ಹೆಚ್ಚ ಹೆಚ್ಚಸ್ಕ್ ಬಿಡಮ್ಮ ನಮ್ಮ
ಹ್ಮ್
ಮನಸ್ ಶಾಂತಿಯಗಿರ್ತದೆ
ಹೌದು
ಮತ್ತೆ ಇವು ಕೀಟಾಣುಗಳಾಗಲ್ಲ ಕೀಟಾಣುಗಳು ನಾಶ ಮಾಡಕ ಅವನ್ನೆಲ್ಲಾಹ ಯೂಸ್ ಮಾಡ್ಬಾರ್ದ ರಸಾಯನದ್ದು ಅದಕ್ಕೋಸ್ಕರ ನಾವ ಯಾವಾಗ್ಲುೂ ಗಿಡಗಳನ್ನ ಶುದ್ಧವಾಗಿ ಇಟ್ಕೊಬೋ
ಹ್ಮ್ ಅವ ಆತರ ನಮನ ನಾವ್ ಒಳಗಸ್ಕೊಂಡ್ರೆ ಮೊಬೈಲ್ ನ ನೋಡೋದು ಕೂಡ ಕಡಿಮೆ ಮಾಡ್ತೀವ ಅವಾಗ ನಾವಾಗ ನಾವ
ಹೌದು
ಹ್ಮ್ ಹೌದು
ಇದು ಮೊಬೈಲ್ ಬಗ್ಗೆ ಮಾತಾಡ ಕುಂತ್ತ್ರ ನಮ್ ಇಡೀ ಜನ್ಮ ಕೂಡ ಸಾಲಲ್ಲ ಅಂಗೈತೆ
ಹೌದು ಸರಿ ರೀ ಹಂಗಂದ್ರೆ ಒಳ್ಳೇದಾಯ್ತು ಮಾತಾಡಿ
ಹ್ಮ್ ಹ್ಮ್